ಹಲೋ
ಹಲೋ ಹಾ ಐಶ್ವರ್ಯರ ಎಳತಿ
ಹಾ ಆರಾಮ್ದಿರಿ ಅಕ್ಷಿತ್ ಅವ್ರ
ಹಾ ಆರಾಮ್್ದೀವ್ರಿ ನೀವು
ಹ್ಮ್ ನವು ಆರಾಮ್ದೇ ನೋಡ್ರಿ ಏನ್ ಚಾಕ್ ಕುಡುದ್ರ
ಹಾ ಟೀ ಮಾಡ್ಬೇಕೇಕ್ ನೋಡ್ರಿ ನಿಮ್ದ ಆಯತ್ರ
ನಾವವು ಮಾಡ್ಬೇಕಕ್ ನೋಡ್ರಿ ಇನ್ನು ಹೊರಗಡೆ ಹೋಗಿರ ಯಾರು ಬಂದಿಲ್ಲಾ ಎಲ್ಲಾ ಬಂದ್ಮೇಲ್ ಮಾಡದ್ರಿ ಒಬ್ಬೊಬ್ರರಿಗೆಗ್ ಒಂದೊಂದ್ಸರಿ ಯಾರ್ ಮಾಡಕೊತ ಕುಡ್ತಾರಪ್ಪಾ
ಹಾ ಇವತ್ ದಿನ ಅ ಯಕ್ತ ಬಿಟ್ಟತಿ ಮಾಡು ಅದ್ ಮಾಡು ಇದು ಮಾಡು ಅಂತಂತ ಟೈಮ್ ಹೋಗ ಗೊತ್ತಾಗಲ್ಲ
ಹ್ಮ ಈಗ ನನ್ ಮಗನುೂ ಈಗ ನಾಕ್ ಗಂಟೆಗ್ ಬಂದರಿೀ ಅವಂಗದೇ ಊಟ ಮಾಡ್ಸಿ ಒಂದ್ ಸ್ವಲ್ಪ ಕೆಲ್ಸ ಇದ್ವು ಕಸ ಅದು ಹುಡುಗಿದೆದೆ ಈ ಟೈ್ ಅದೇ ಅಲ್ರಿ ಕಸ ಹುಡುಗು ಬಾಂಡೆ ತಿಕ್ಕು ಆಮೇಲ್ ಚಹ ಮಾಡಿದ್ರ ಚಹ ಮಾಡು ಮಕ್ಳಿಗೆ ಸ್ನಾಕ್ಸ್ ಮಾಡ್ಕೊಡು ಆಮೇಲೆ ಮತ್ ಅವ್ರಗ್ ತಲೆ ಹೊಡ್ಕೊಳ ಬೇಕಲ್ರೀ ಏಳ ಗಂಟೆಯಿಂದ ಹೋಮ್ ವರ್ಕ್ ಮಾಡಸ್ಕೊಂತ
ಹಾ ನಾವು ಈಗ ಖಾರ ಮಂಡಿ ಅಕಿ ಹಚ್ಬೇಕ್ರಿ ಹಚ್ಚಿ ಚಾ ಕುಡಿಬೇಕಕ್ ನೋಡ್ರಿ
ಹೌದೇನ್ರಿ ದಾವನ್ಗೆರೆ ಸ್ಪೆಷಲ್ ಮಳಿ ಬರ್ತೈತಿರಿ
ಹಾ ಹಾ ಹೇಳ್ರಿ ಮೊನ್ನೆ ನಮ್ಮ ಅ ಕ್ಕರ್ ಒಬ್ರು ಮಂಡಕ್ಕಿ ಕೊಟ್ಟಿದ್ರು
ಹೌದೇನ್ೀ
ಅದೇ ಸ್ನಾಯಕ್ಸ್ ತರ ಮಾಡ್ಕೊೊಳ್ಳೋಣ ಅಂತ ಮಾಡಿದ್ದೀನಿ ನಾವು ನಿೆನ್ನೆ ಮೊನ್ನೆ ಮನೆ ಬಿದ್ದಿಲ್ಲಾ ಅದೇ ನಮ್ಮ ಅಕ್ಕಾರ್ ಮನೆಗ್ ಹೋಗಿದ್ವಿ ಹಂಗಾಗಿ ಈಗ ನೆನಪಾಯತ್ರ್ರ ಹೆಂಗೋ ಮಳೆ ಬರ್ತಿತ್ತ ಕೋಲ್ಡ್ ವೆದರು ಮಂಡಕ್ಕಿ ಚ ಚೆನ್ನಾಗಿರುತ್ತಲ್ಲಾ
ಪಾ ಬಿಸಿ ಬಿಸಿ ಹಗೆ ತಿನ್ನಕ್ ರುಚಿನ ಇಲ್ರಿೀ ಈಗ ಎಲ್ಲಾರೂ ಇದ್ರ ಮಾಡ್ಬೋದ್ರಿಪಾ ಇವ ನಮ್ಮನೆ ಹ ಸಣ್ಣ ಮಗಳು ಮಲ್ಕೊಂಡಿದಾಳ ಮಗ ಟಿವ ವಿ ನೋಡ್ತಿದ್ದಾನ ಮನೆಯವರುನು ಹೊರಗಡೆ ಹೋಗಿದಾರ ಮಾವರು ಹೊರಗಡೆ ಹೋಗ್ಯಾರಿರಿ ಮತ್ತೆ ಇನ್ನೇನ್ ಒಬ್ಳಿಗೆ ಏನ್ ಚಾ ಮಾಡೋದ್ರಿಪಾ ಅವ್ರದ್ಮೇಲೆ ಮತ್ತೆ ಅವ್ರಿಗೆ ಓದಿಸ್ಕೊಂತ ಕುಂತ್ು ಅಂದ್ರೆ ಎರಡ್ ತಾಸ ಅವ್ರ ಕಡೆಗೆ ಗಮನ
ಹ ಅಯ್ಯೋ ಎಲ್ಲರೂ ಇದ್ರೆ ಮಾಡ್ಬೋದು ಈಗ ನಾವು ಸ್ವಲ್ಪ ಮಾಡ ಬಿಿಟ್ಟು ಮಕ್ಳಗ್ ಓದಸ್ಬೇಕಕ್ ನೋಡ್ರಿ ಇವಾಗ ಓದಸಕ್ ಕುಂತ್್ರ ಬೇಗ ಹೆದ್ದಾಡಕ್ ಆಗಲ್ಲ
ಹಾ ನಾವು ಬೇಗ ಬೇಗ ಹೋಮ್ ವರ್ಕ್ ಮಾಡ್ಸೋಣ ಅಂತ ಅನ್ಕೊತೇವಿ ಅವ ಮಕ್ಳು ನ್ ಮಾತ ಕೇಳೋಗಿಲ್ಲ ಅವ್ರ ಜೊತೆ ಜಗಳ ಆಡ್ಕೊಂತ ಅವ್ರನ್ನ ರಮಸ್ ಮುದ್ದಾಡ್ಕೊಂತ ಹೋಮ್ ವರ್ಕ್ ಮಾಡ್ಸೋ ಮಟ ಅಂದ್ರೆ ಎರಡ್ ತಾಸ ಹಿಡ್ದೆ ಬಿಡ್ತೇತ್ರಿ
ಮಾಡ್ಸದ ಇಷ್ಟು ಟೈಮ್ ಹೋಗ್ತೈತ್ ನಮಗೆ ಇನ್ನು ಇಬ್ಬರು ಸ್ಕೂಲಗ್ ಹೊಂಟಾಗ ಏನಪ್ಪಾ ಅಂತ ಅನ್ಸತ್
ಹ ತ ಹುಚ್ಚರಾಗ್ತೇವ್ರಿ ಅಷ್ಟೇ ಟ್ಯೂಷನ್ಗ್ ಕಳಸಬರ್ ಬಿಟ್ರಿಪಾ ಆದ್ರೆ ಟ್ಯೂಷನ್ ಒಳ ಗುಂಪೊಳಗ್ ಗೋವಿಂದಾನಂಗ್ ಸ್ಕೂಲ್ ಒಳಗೆ ಕೊಟ್ಟು ಇದನ್ನ ಕುೂತ್ಕೊಂಡ್ ಮಾಡಸ್ತಾರೀ ಅವ್ರಿಗೆ ಸುಮನೆ ಫೀಸ್ ಕೊಡೋದೇ ವೇಸ್ಟ್ ನಾವು ಎದುರುಗಡೆ ಕುೂತ್ಕೊಂಡು ನಮ್ಮಕ್ಕ
ಆದ್ರೆ ನಾವು ಮನೇಲಿ ಏನು ಓದಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ
ಅದೇದೀ ನಾವ್ ನಮಗ್ ಕೆಲ್ಸಗಳು ಎಷ್ಟು ಮಾಡಿದ್ರುನು ಮಗ್್ಯಂಗಗೆ ಇಲ್ಲ ನಾವು ಹುಡುಗರ ಕಡೆ ಸ್ವಲ್ಪ ಲಕ್ಷ ಕೊಟ್ಟವಿ ಅಂತಂದ್ರೆ ನಮಗೂ ಅವರು ಓದ್ತಾರೆ ಅವ್ರು ಹೆಂಗೆ ಓದ್ತಾರೆ
ಹಾ
ಏನ್ ವರ್ಕ್ ಮಾಡಿದಾರ ಅವ ಬರವಣಗ ಹೆಂಗ ೈತಿ ಎಲ್ಲಾ ಗೊತ್ತಾಗ್ತತಿ
ಅದೇ ಡೈಲಿ ಹಂಗೆ ಆಗತ್ ನೋಡ್ರಿ ಬೆಳಗ್ಗೆ ಎದ್ದಳು ಬಾಕ್ಸ್ ಕಟ್ಟು ತಿಂಡಿ ಜೋಡ್ಸು ರೆಡಿ ಮಾಡಿ ಮತ್ತೆ ಸ್ಕೂಲಿಗೆ ಕಳ್ಸ ಅವ್ರಿಗೆಗ್ ಕಳ್ಸ ತಡ ಎಲ್ಲ ಮತ್ತೆ ನಾವ್ ತಿಂದು ಮತ್ತೇಏನೈತ್ ಮೇಲ್ ಕೆಲ್ಸ ಮಾಡ್ಕೊಂಡ್ ಅಡ್ಗೆ ಮಾಡು ಇದೇ ಆಗ ಹೋಗ್ತ ದಿನ
ನಮ್ದು ಹಂಗಗೆ ಆಗತ್ಪ್ಪಾ ನಿನ್ನೆ
ಆತೆ ಅನ್ನೋದೇ ಗೊತ್ತಾಗಲ್ಲ
ಹಾ ಹಂಗೆ್ಯಾಾಕತ್ರಿ ಒಂದೊಂದಸರಿ ಯಾರ ಮನಿಗ್ ಬಂದಬಿಟ್ರೆ ಹೊತ್ತ ಹೋಗೋದಾಗ ಗೊತ್ತಾಗಲ್ಲ ನಿನ್ನೆ ನ್ ಅತ್ತೆವ್ರ ಶ್ರಾ್ ಆಯ್ತೆ ಅಡ್ಗೆಿ ಮಾಡ ನಿನ್ ಎಷ್ಟೊತ್ತಂಗೆಲ್ಲ ಹೋಳ್ಗ ಅಡ್ಗೆ ಮಾಡ ಹಾತಿದ್ದೆ ಸಂಜೆ ಮೇಲೆ ಎಲ್ಲಾ ಬಂದ್ರು ಒಂದ್ ಹನ್ನೆರಡ್ ಹದ್ಮೂರ್ ಮಂದಿಿದ್ ಊಟ ಆದ್ರಿ ನಿನ್ನೆ ಅವ್ರ ಎಲ್ಲ ಹೋದಾಗ ಹತ್ತತ್ತುವರೆ ಆಯ್ತು ಬೆಳಗ್ ಐ್ ಗಂಟೆಗೆ ಅವ್ರು ನಮ್ಮ ದೊಡ್ಡ ಮ್ಮ ಊರಿಗೆಗ್ ಹೋದ್ ನಮ್ಮ ಮನೆಯರೋಗ್ ಬಿಟ್ಟ ಬರಕ್ಂತೇಳಿ ಅವ್ರ ಇದ್ರು ಆಗ ನಾಲ್ಕು ಹದ್ಿನೈದು ನಾಲ್ಕು ಇಪ್ಪತ್ತಕ್ ಎದ್ದಿರಿ ಅವ್ರಿಗೆ ಎದ್ದ ಡಬ್ಬಿಗ್ ಮಾಡ್ಕೊಟ್ಟ ಆದ್ಮಿಂದ ಪುರುಷೋತ್ತ ಇಲ್ಲ ಆ ನಿನ್ನೆ ಇ ಟೇಬಲ್ ಗಿಬಲ್ ಎಲ್ಲ ತೆಗಿ ಫೋಟೋ ತೆಗಿ ಅವನೆಲ್ಲಾ ಮುಸುರಿ ತೆಗಿ ಕಸಾನೆಲ್ಲಾ ಮತ್ತ ಹುಣಿಮಿ ಬೇರೆ ಇಲ್ರಿ ಹುಣ್ಣಿ ಈಗ್ ನೆಲ್ಲ ಒಸಸ್ಲೇಬೇಕಲ್ಲ ನಾವು ಮಂಗಳವಾರ ಶುಕ್ರವಾರ ಹಿಂಗ್ ಬರ್ಸ್ತೇವಿ ವ್ರೀ ಮತ್ತತ್ ಹಿಂಗ ಅಮಾವಾಸೆ ಹುಣಿ ಬಂದಾಗ ವರ್ಷ ಬೇಕಲ್ರರಿ ಮತ್ತ ಒರೆಸಿ ಮಾಡಿ ಒಂದ್ರ ಆಶಿ ಪಾತ್ರೆ ಇದು ಮತ್ ನೀರದು ಬರ್ತಾವಂತ ಎಲ್ಲ ತೊಳೆದು ಮಾಡಿಟ್ಟು ಮತ್ತೆ ಎಲ್ಲ ಮಾಮಿಗೆಲ್ಲ ಕೊಡೋದ್ಕ ಕೊಟ್ಟ ಚಾ ಕುಡ್ದಾಗನ ಎಂಟು ಹದ್ನೈದ ಆಗಿತ್ ನೋಡ್ರಿ ಮತ್ ಪುರ್ಸೊತ್ತ ಇರಂಗಿಲ್ರಿಪ್ಪ ಮತ್ ಇಂಡಿಗ್ ರೆಡಿ ಮಾಡಿ ಮತ್ ಇವ್ರಿಗೆ ಸ್ನಾನ ಮಾಡ್ಸಿ ಇವ್ರಿಗ್ ರೆಡಿ ಮಾಡಿ ಇವ್ರಗ್ ಬೈಕೊಂತ ನಾಷ್ಟ ಮಾಡ್ಸಿ ಅವ್ರಿಗೆ ಕಳಸ್ದಾಗ ಒಂದ್ ಸಮಾಧಾನ ಆಮೇಲೆ ಮತ್ತ ಅಯ್ಯೋ ಇನ್ನ ಪಾತ್ರೆ ಇದಾವಲ್ಲ ಅವು
ಹಾ ನಾನು ಈ ಕಥೆಯ ಪಾತ್ರೆ ತೊಳ ಕೊತಿಿದ್ದ ನಡ
ನಾನು ತೊಳಿಬೇಕ್ರೀಪ್ಪಾ ಈಗ ನಿಮ್ಮ್ ಕಡೆ ಮಾತಾಡಾದ್ಮೇಲೆ ತೊಳಿಬೇಕು ಎಲ್ಲಿ ಹುಡ್ಗೂರ್ ಮಾತಾಡಕ ಕೊಡೋದಿಲ್ಲ ಬಿಡ್ರಿ ಅವರು ಮಲ್ಕೊಂಡಾಗೆ ಏನಾರರು ಒಂದ್ ಸ್ವಲ್ಪ ಮಾತಾಡಕ್ ಮಟ್ಟಕ್ ಆಗೋದು ಹ
ದರ ನಮಿಗ್ ಟೈಮ್ ಸಿಗೋದಿಲ್ಲ.
ಅದೇಗ ನಾವ್ ಫೋನತ್ತ. ಮಾತಾಡ ಮುಂದ್ ಕಸ್ಕೊತಿಿರ್ತಾರ ಅವ್ರಿಗೆ ಏನೋ ಅಂತಾರ ನಮ್ಗೆ ನಾವು ನಮ್ ಟೈಮ್. ಹ ಪಾಸಿ ಅಂತ ನಾವು ನೋಡ್ತೇವ ನಮ್ ಮಕ್ಳು ನಾವ್ ನೋಡೋದ್ ನೋಡ್ ಅವರು ನಮ್ಮನ್ ಕಲಿತಾರ. ಪೇಪರ್ ಗೀಪರ್ ಓದೋದೆಲ್ಲಾ ಹೋಗೇ ಬಿಟ್ಟದ ಬಿಡ್ರಿ ಅವಾಗೆಲ್ಲಾ ದಿನ ಬೆಳಿಗ್ಗೆ ಎದ್ದು. ದು ಸೂರ್ಯ ನಮಸ್ಕಾರ ಮಾಡಿ ವಾಕಕ ಹೋಗ್ಬಂದ್ ಈಗ ವಾಕಿಗೆ ಹೋಗೋಗ.
ಅಯ್ಯೋ ಅವವಾಗಿನ ಡೈ ಅಲ್ಲ ಅವವಾಗಿನ್ ಚೆನ್ನದ ಡೈದೆ ರೋಟೀನ್ಗಳು. ಈಗ ನಮ್ಮ ಜನ್ರೇಷನ್ ಎನ್ಟ ಇದೆ ರೊಟಿನಿಗೂ ಬಾಳ ವ್ಯತ್ಯಾಸ ಆಯ್ದೆ.
ಅಂದ್ರೆ ಆಗಿಂದ ಒಂಂತರ ಹೆಂಗ ಗೊ ಇತ್ತಂದ್ರೆ ಅವಾಗ. ಬೆಳಿಗ್ಗೆ ನಾಷ್ಟ ಅದೇನೇ ಡೈರೆಕ್ಟ್ ಊಟಾನೇ ಈಗ ನಮ್ಮಲ್ಲಿ ನಾವು ನಮ್ಮನೆಾಗ ಮಾಡದಾದ್ರೂ ಬೆಳಗ್ಗೆ ರೊಟ್ಟ. ಊಟನೇರಿ ಅಂದ್ರೆ ಈಗ್ ಹೆಂಗ ಆಗ್ಬಿಟ್ಟೈತಿ ಅಂದ್ರೆ ಮಕ್ಳಿಗ್ ಬೇರೆ. ಆ ದೊಡ್ಡವ್ರಗ್ ಬೇರೆ ಆಮೇಲೆ ಡಯೆಟ್ ಮಾಡೋರ್ ಇದ್ರು ಅಂತಂದ್ರೆ ಅವ್ರಗ್ ಬೇರೆ. ಒಬ್ಬೊಬ್ರಿಗೆ ಒಂದೊಂದು ರೊಟ್ಟಿನ್ ಇರ್ತವ್ರಿ ಈಗ ಒಬ್ಬೊಬ್ರು ಬೆಳಿಗ್ಗೆಯದ್ದ ಹೌದ ೇನದು ಗಂಜಿ ಅಂತ ಕುಡಿತಾರ ಒಬ್ಬೊಬ್ರು. ಸಾಲಾಡ್ ಅಂತ ಫ್ರೂಟ್ಸ್ ತಿಂತಾರೆ ಹಿಂಗ ಕೆಲವ ಬರೀ ಎಗ್ ವೈಟ್ ಬ್ರೆಡ್ ಸ್ಯಾಂಡ್ವಿಜ ಹಿಂಕ್ ತಿಂತಾರೆ. ಇಪ್ಪಾ ನಮ್ಮ್ ಮನೇಲಿ ನಿಂತರು ಬರೀ ದಿನ ರೊಟ್ಟಿನ ನೋಡ್ರಿ ಬೆಳಿಗ್ಗೆ. ಬೆಳಿಗ್ಗೆ ರೊಟ್ಟಿ ಮಾಡಿದ್ವಿ ರೊಟ್ಟಿ ಮಾಡಿ ಎರಡ್ ತರ ಪಲ್ಯ ಮಾಡಿದ್ವಿ ಅಂದ್ರ ಮಧ್ಯಾಹನದಾಗ ಅನ್ನ. ಹ್ಮ ಎಲ್ಲಾ ಪೂಜೆಗದೆ ಮಾಡ್. ಫ್ರೀ ಆಗಕ ಮಧ್ಯಾಹ್ನ ಎರಡು ಆಗುತ್ತತ್ ನೋಡ್ರಿ ನಂದು ಒಂಥರ ಕೊಟ್ಟ ಇಮ್ದಿ ನಾನು.
ನಮ್ಮ ಮನೇಲ ಅಷ್ಟೇ ನಮ್ಮನೇಲಿ ಒಬ್ಬ. ಪರನ್ ಸಂದ್ರ ಇನ ಒಬ್ಬರೇ. ಿ ತಿನ್ನಾರ ನಮ್ಮ ಅಜ್ಜ. ಅಜ್ಜರಿದ್ದಾರೆ ನಮ್ಮನೇಲಿ ಅವ್ರು ಡೈಲಿ ಒಂದೆರಡು ಲೋಟ ರಾಗಿ ಹಂಚಿಬೇಕು. ಕರೆ ನಾವು. ತಿಂಡಿ ಮೀ ಕಚಡಿ ಆ ತರ ಏನಾದ್ರು ಮಾಡಿದ್ರೆ ನಮ್ಮ್ ಮನರ್ ಇಷ್ಟ ಆಗಲ್ಲ.
ಹಾ ಒಬ್ಬೊಬರು ಒನ್ನೊನ್ ತರ ನೋಡ್ರಿ. ನ್ ನನ್ನ ಮಗ ಮನೇಲಿ ಉಪ್ಪಿಟ್ಟು ತಿನ್ನೋದಿಲ್ಲ ಉಳ್ಳಾಗಡ್ಡಿ ಹಾಕಿದ್ದ್ ಏನ ತಿನ್ನೋದಿಲ್ಲ ಅವ್ನಿಿಗೆ ಉಪ್ಪಿಟ್ಟ. ಏನಾರ ಮಾಡಿ ನಂತ. ಅಂತಂದ್ರೆ ಉಳಾಗಡ್ಡಿ ಎಲ್ಲಾ ಕ್ಯಾನ್ಸಲ್ ಮಾಡೇ ಮಾಡ್ಬೇಕ್ರೀ ಅವನಿಿಗೆ ಮಾಡಿದ್ರೆ.
ಹೌದೌದು ಒಬ್ಬ ಮಕ್ಳಿಗೆ ನಾವಾಗ ನಾವೇ ಕಲಸ ಬಿಿಡ್ತಿೀವ ಅವರಿಗೆ ಸಣ್ಣ.
ಇಲ್ರೀ ಕಲ್ಸೋದಲ್ಲ ಅಲ್ಲ ಯಾರ್ ತಾನ ಪೇರೆಂಟ್ಸ ಮಕ್ಳಿಗೆ ಹೊಡ್ತುಂಬ್ ಬರ್. ತಿನ್ನೋದನ್ ಬಿಡಿಸಸ್ತಾರಲ್ರರಿ.
ಹ ಅಂದ್ರೆ ಏನಪ್ಪಾ ಅವ್ರಿಗೆ ಇಷ್ಟಾನೇ ಆಗಲ್ಲ ಅನ್ಸತ್ತೆ ನಮ್ಮ್ ಅಕ್ಕರ್ ಮಕ್ಳುನು ಹಗೆ ಮಾಡ್ತ. ಯಲ್ಲ ಒಚೋರ್ ಚಿತ್ರಾನ್ನ ಈರುಳ್ಳಿ ಕಾಣಂಗಿಲ್ಲ ಕರ್ಬೇವ್ ಕಾಣಸಂಗಿಲ್ಲ.
ಇಲ್ಲಾ ನನ್ ಮಗ ಕರ್ಬೇವ್ ತಿಂತನ್ರಿ ಕರ್ಬೇವ್ ಹಾಗ ಮಮ್ಮಿ ನನ್ಗ್ ಕರ್ಬೇವ ಇಷ್ಟ ಚಟ್ನಿ ಒಳಗ ಈಗ ದೋಸೆ. ಸ ಏಾದ್ ಚಟ್ನಿ ಇಡ್ಲಿಗಾಯ್ತು ಪಡ್ಡಿಗ ಆಯ್ತು ಮಾಡ್ದಾಗ. ನೀ ಕರ್ಬೆ ಒಗ್ಗರಣಿ ಯಾಕ ಹಾಕಿಲ್ಲ ಕರ್ಬೆ ಒಗ್ಗಿ ಹಾಕಂದ ಕೇಳ್ತನ್ ರರಿ ಆಮೇಲೆ. ಪುಳಿಯೋಗ್ರ ಮಾಡಿದರೆ ಪುಳಿಯೋಗ್ರ ಒಳಗು ಇಷ್ಟಪಡ್ತಾನೆ. ಅಷ್ಟ ಆಮೇ ಅವನಿಗೆ ಪಾಲಕ್ ಸೊಪ್ಪು ಇಷ್ಟ ಆಗುತ್ತೆ ಅದು ಪಾಲಕ್. ್ರ ಸಾರ್ ಟೈಪ್ ಮಾಡಿದ್ರೆ ಇಷ್ಟ ಆಗೋದಿಲ್ಲ ರೈಸ್ ಮಾಡಿದ್ರೆ ಇಷ್ಟ ರವ್ನಿ. ಹಂಗ ಹಿಂಗರ ಒಂದ್ ಸ್ವಲ್ಪ ಸಪ್ಪದು ಅವನ್ ದೇಹಕ್ಕೆ ಸೇರ್ಲಿಂತೆ ಪಾಲಕ್ ತಂದಾಗ ಒಂದ್ಸರಿ ಪಾಲಕ್ ಕೈಸು ಮಾಡಿ ಊಟ ಮಾಡಳಸ್ಬಿಡ್ತೇನ್ರಿ ಏನಾರ ಏನಾರ ಸೋತ್ ಮಾಡೋದೇಲ್ರಿ ಪುಣ್ಯಕ್ ಹಣ್ಣ ಅಂದ್ ಒಂದ್ ಸ್ವಲ್ಪ ತಿಂತ. ಮೊದ್ಲು ಆಪಲ್ ತಿಂತಿರ್ಲಿಲ್ಲ ಈಗ ಆಪಲ್ ತಿಂತಾನೆ. ಆದ್ರೂ ಒಂದೊಂದ್ ಮಕ್ಳು ಗಟ್ಟಿರಿಪಾ ನಮ. ಅದೇ ರೀ.
ಅಂದ್ರೆ ಅವ್ರಿಗೆಗ್ ಫೋರ್ತ್ ಮಾಡ್ತಾನೆ ಇರ್ಬೇಕು ನಮ್ ಒತ್ತಾಯಕರ ಒಂದಲ್ಲ ಒಂದಿನ ತಿಂತಾರ ಅವರು.
ಅದೇ ಅದೇ ರೀ.
ನಮ್ದ ದೊಡ್ಡವನಿಗಂತರು ಬೆಂಡೆಕಾಯಿ ಅಂದ್ರೆ. ವಂಶಪ್ರಾಣ ಬೆಂಡಿಕಾಯ ಎಷ್ಟರೇ ಬೆಂಡಿಕಾಯ ಸಾರ್ು ಮಾಡ್ಲಿಲ್ಲ ಪಲ್ಯ ಮಾಡ್ಲಿ. ಪಲ್ಯ ಇನ್ನೊಂಚೂರು ಹಾಕ್ ಇನ್ನೊಂಚೂರು ಹಾಕ್ ಅಂತಾನೇ ಇರ್ತಾನೆ
ಎಲ್ರಿ ನಮ್ಮ ತರ್ಕಾರಿರ್ಕಾರಿ ಇಂತ ಪರ್ಟಿಕ್ಯುಲರ್ ಆಗಿ ಇಷ್ಟ ಪಡ್ತೀನ ಬಾಳ ರೀ ಅ ನಮ್ಮ ಮನೇಲಿ ಎಲ್ಲಿ ತರಕಾರಿ ಜಾಸ್ತಿ ತೊಂಬರ್ತಾರಿ ಜವಳಿಿಕಾಯ ಅಂತೆ ಆ ಬೆಂಡೆಕಾಯಿ ಹಿರಿಕಾಯಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಎಲ್ಲಾ ತಂಬ ರಿ ಕ್ಯಾರೆಟ್ ಬೇಕಾರ ಹಂಗೆ ಹೆಚ್ಕ ಕೊಡ್ರಿ ನೀವು ತಿಂತಾನ ಬಟ್ಟರ್ಬೀನ್ಸ್ ಇವೆಲ್ಲ ಏನು ತರಕಾರಿ ಬರಬಾರ್ದು ನಾನು ಅದಕ್ಕೆ ಪಲಾವ್ ಮಾಡ್ದಾಗ ಹೆಂಗಗೆ ಮಾಡ್ತೇನೆ ಅಂದ್ರೆ ಎಲ್ಲ ತರಕಾರಿ ಹಾಕಿದ್ನ ಅನ್ನ ಊಟ ಮಾಡ್ಸ ಸ್ನ್ಾಶ್ ಮಾಡ್ ಸಾಾಕ್ಬಿಡ್ತೇನೆ ಆಮೇಲೆ ಹಾಲ್ ಕುಡಿಯ ಕೊಡ್ ೈಲಿ ಹಾಲ್ ಕುಡಿಯಕ ಕೊಟ್ರೆ ಏನ್ ಮಾಡ್ತಾನ ಂದ್ರೆ ಹಾಲ ಕೆನೆ ಒಂದ ಚೂರ್ ಕಾಣಲ್ಲ ಮಮ್ಮಿ ಇ ಕೆನೆ ಐತಿ ನಂಗ ಬಾಳ ಹಾಳ್ ಕುಡಿಯಕ ಒ ತರಾ ಹೆಸಿಟೇಟ್ ಮಾಡ್ಕೊಂತನ್್ರಿಪಾ ಹಿಂಗಾಗಿ ಹಾಾಲೊಳಗ್ ಏನು ಕೆರಿ ಇಲ್ದಂಗ ಕುಡ್ಸ್ಬೇಕ್ರೀ ಅವ್ನಿಗೆ ಹಾ
ಚನಿ ಇದ್ದಿದ್ದು ಇಷ್ಟ ಪಡ್ತಾರಲ್ಲ ಮಕ್ಕಳು
ಅಯ್ಯೋ ಇಲ್ಲ ರೀಪಾ ಕೆನಿ ತಿನ್ನಲ್ಲಾ ನಾನ್ ಹೆಂಗ ಮಾಡ್ತಿದ್ದೆ ಅಂದ್ರೆ ಒಂದ್ ಸ್ವಲ್ಪ ರಿಸ ಕೆನಿ ಎಲ್ಲಾ ಒಂದ್ ಡಬ್ಬಿನ್ ಸ್ಟೋರ್ ಮಾಡಿ ಅದನ್ನ ಕಡದು ತುಪ್ಪ ಮಾಡ್ತಿದ್ದೆ ಬಟ್ ಅದು ಬರ್ಬರ್ತಾ ಹಿಂಗ ಆಗ್ಬ ಬಿಡ್ತ ಅಂದ್ರೆ ನನ್ಗೆ ಒಂಂತರಾ ಮಾಡಕ್ ಇಂಟ್ರೆಸ್ಟ್ ಇಲ್ದಂಗ ಆ ಬಿಿಡ್ತ ಅದು ಒಂದ ಅ ಎರಡು ಚಮಚೆ ಅಷ್ಟು ತುಪ್ಪ ಬರೋದಿಲ್ಲ ಅದಕ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡ್ ಎಲ್ಲಾ ಮಾಡ್ಬೇಕಾ ಅದಕ್ಕೆ ನಾನ ಏನ್ ಮಾಡ್ತೇನೆ ಅಂತ ಅಂದ್ರೆ
ಹಾ
ಹಂಗಾಗಿ ಏನ್ ಮಾಡ್ತೇನಂತ ಅಂದ್ರೆ ಆ ಕೆನಿನ ಬೆಳಿಗ್ನೆ ಕಾಸುವಾಗನನೆ ದಪ್ಪ ರಾತ್ರಿ ಕೊಡ್ತಾನ ನಮ್ಮಲ್ಲಿ ಹಾಲು ರಾತ್ರಿ ಕೊಟ್ಟಿದ್ದ ಹಾಲ್ ನ ಕಾಸಿ ಫ್ರಿಜ್ಜಲ್ಲಿ ಇಟ್ಟಬಿಡ್ತೇನೆ ಬೆಳಿಗ್ಗೆ ಅಷ್ಟೊತೆ ಈಗ ದಪ್ಪ ಕೆನೆ ಬಂದಿರುತ್ತಾ ಆದದ ಕೆನಿನ ಬೆಳಿಗ್ಗೆ ಒಂದ್ ಬಟ್ಟೆ ಮಲ್ಲಿ ತೆಗದಿ ಇಟ್ಬಿಟ್ಟು ಮಧ್ಯಾಹ್ನ ಅನ್ನ ಊಟ ಮಾಡ್ಸಾಗ ಒಂದ್ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತುಪ್ಪದ ಜೊತೆಗೆ ಅದು ಕೆನೆನು ಹಾಕಿ ಊಟ ಮಾಡಿಸ್ಬಿಡ್ತೇನ್ೀ ಅನ್ನ ಟೇಸ್ಟ್ ಚೆನ್ನಾಗ ಆಗುತ್ತೆ ಆಮೇಲೆ ಅವ್ರಿಗೆ ಜಾಸ್ತಿ ಕಾರಣೂ ಹಾಕೋದಿಲ್ಲ ಮತ್ತತ್ ಅವ್ರ ತಿ ಅವನಿ ಕೆ ನೀ ಹಾಕಿದ್ರುನು ಆಗ್ ಬರೋದಿಲ್ರಿ
ಹಾ
ಈ ಏನ್ ಮಾಡಡ್ತರಿ ಹೆಚ್ಚ ನಮ್ಮ್ ಮಗ ಇದ್ದಾನ
ಏನ ದಿನಾ ಒಂದೊಂದ್ ಅಡ್ಗೆ ಜೋಡ್ಸ ಅಷ್ಟೊತ್ತಗನೆ
ಏ ಒಂದ ಒಂದೇ ತರ ಮಾಡಿದ್ರೆ ಒಬ್ರಗ್ ಸಾಲತ್ತೆ ಒಬ್ರಗ್
ಅಯ ಇನ್ನೊಂದ್ ಹೊತ್ತಿಗೆ ಜೋಡಿಸಲೇಬೇಕಲ್ಲಾ
ಹೌದ್ರಿ ಒಂದು್ ಹೊತ್ತ ಈಗ ಒಂದೇ ತರ ಏನಾರ ಮಾಡಿದರ ಒಬ್ರಿಗೆ ಆಗುತ್ತೆ ಇನ್ನೊಬ್ರಗ್ ಆಗೋದೇ ಇಲ್ಲ ಹಂಗಾಗಿ ನಾ ಏನ್ ಮಾಡ್ತೇನೆ ಅಂದ್ರೆ ಎರಡ್ ಟೈಪ್ ಮಾಡ್ಬಿಡ್ತೇನೆ ಒಂದೇ ತರಕಾರಿ ಪಲ್ಯ ಮಾಡ್ತೀನಿ ಇನ್ನೊಂದ್ ಏನಾರ ಕಾಳಿಿನ ಪಲ್ಯ ಮಾಡ್ಬಿಡ್ತಿ ಕಾಳನ್ ಪಲ್ಯ ಇಷ್ಟ ಅವನಿಗೆ ಮಡಕೆ ಕಾಳ ಹೆಸರು ಕಾಳ ಅಥು ಮಳಕೆ ಬರ್ಸದ್ ಕಾಳುಗಳು ಇಷ್ಟಾನ ಅವಕ್ ಒಂದ್ ಸ್ವಲ್ಪ ಉಳಾಗಡ್ಡಿ ಕಡಿಮೆ ಹಾಕಿ ಈ ಉಸುಿರಪೆ ಮಾಡ್ಬಿಡ್ತೇನ್ರೀ ಒಂದ್ ತಿನ್ನಂಗ
ಹಾ ಅದೇ ಅದೇ ಉಸುಳ ಆದ್ರೆ ತಿಂತಾರಬೇಡ
ಹಾ ಉಸಿಳಿ ತಿಂತಾರೆ ಬಟ್ ಅದ್ರಾಗಾದದೇ ಸ್ವಲ್ಪ ಉಳ್ಳಳಾಗಡ್ಡಿ ಕಮ್ಮಿ ಹಾಕ್ಬಿಡ್ತೇನೆಿ ಇಲ್ಲ ಅಂತಂದ್ರೆ ಉಳ್ಳಾಗಡ್ಡಿನ ಒಂದ್ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಬಿಟ್ಟೆ ಅಂದ್ರೆ ಅವನಿಗದು ಗೊತ್ತಾಗ್ಲಿದಂಗೆ ಒಂದ್ ಸ್ವಲ್ಪ ಏನಾರ ತುಪ್ಪಾರ ಏನಾರ ಕೆಣೀರ ಏನಾರು ಹಾಕಿ ತಿನ್ನಸ್ಬಿಡದ್ರಿ ಏನೇನ ಆರಾಮ್ ಮಾಡೋವರು ನ ಪುಷ ಮಾಡ್ಬೇಕಲ್ರಿಪ್ಪ ಮತ್
ನೋಡ್ರಿ ನಾವಂತೂ ಹೆ ಅದಿಂದ ಬಿಟ್ವಿ ನಮ್ ನಮ್ದನ ಆಗೋಯ್ತು ಮತ್ ಮಕ್ಳದ ನೋಡ್ಬೇಕ ಲ್ಲ
ಹ ಅದೇ ಅಲ್ರಿ ಅವರು ತಿನ್ಲಿ ಅಂತಾನೇ ನಮ್ಮ
ಎಲ್ಲ ನೋ ನೋಡಿ ಮಾಡಿ ಎಲ್ಲ ಮಾ ಊಟ ರಾತ್ರಿ ಊಟದ ತನ ಎಡ್ ಟು ಸೈಡ್ ನೋಡಿ
ಮಲ್ ಇನ್ನೇನ್ ಕುೂತ್ಕೋಬೇಕ ಅನ್ನೋದ್ರಾಗೆ ರಾತ್ರಿ ಆಗ ಆಗೆ ಹೋಗ್ಬಿಡ್ದೈತಿ ಇ ನ್ ಮಲ್ಕೋಕ್ ಹೋದ್ವಾ ಅಲ್ಲಿ ಒಂದ್ ಹತ್ ನಿಮಿಷ ಮೊಬೈಲ್ ನೋಡಿದ ಹ
ಎಲ್ಲ ಒಂದೊಂದ್ಸರಿ ಹೆಂಗ ಆಗ್ಬಿಡ್ತು ಹಾ
ಹತ್ ನಿಮಿಷ ಮೊಬೈಲ್ ನೋಡ್ಬೇಕ ಅನ್ನದ್ರಾಗೆ ಟೈಮೇ ಹೋಗ್ಬಿಡದದ
ಟೈಮ್ ಹೋಗ್ಬಿಡತ್ತಾ ಆಮೇಲೆ ಎಲ್ಲಾರು ಎಲ್ಲಾರ್ಗೂ ಸಂಡೆ ಸಂಡೆ ಒಂದ ಸರಿ ಕೆಲ್ಸಕ್ಕೆ ಹೋಗ ಬಂದ ಸಂಡೆ ಅಂತೇಳಿ ಆರಾಮ್ಸ ಮಲಗಿರ್ತಾರೆ ಬಟ್ ಎಲ್ಲಾರೂ ಸಂಡೆ ಅಂತ ಆರಾಮ್ ಮಕ್ಕೊಂತಾರ ನಾವು ಎಂಟು ಗಂಟೆ ಮುಟ್ಟ ಮಕ್ಕಳಂಗಿಲ್ಲಲ್ಲಾ ಒಂದ ದಿವಸ ದಿನಾನು ಸ್ಕೂಲಿಗೆ ಹೋಗ್ತಾರಂತೆ ಜಲ್ದಿ ಅದ್ದಾಳು ಸಂಡೆ ಕೆಲ್ಸ ಮುಗಲಿ ಅಂತ ಬೇಗ ಆ ೊಳ ಹಿಂಗ ಆಬ ಬಿಡತತ್ ನಮ್ಮ್
ಹಾ
ನಿಗೆಾಗ ಎ ಸರಿ ಬಡ ಖುಷಿ ನಮ್ಮವರಿಗೋಸ್ಕರ ಮಾಡದ್ರ
ಹಾ ಅದೇ ಅದು ಟೈಮ್ ಆಗಿದ ಗೊತ್ತಾಗಲ್ಲ ಆಮೇಲೆ ಇನ್ನೇನ್ ರಾತ್ರಿ ಆಗ್ಬಿಡುತ್ತೆ ಮಲ್ ಕಂಡ ಹ ಬಿಿಟವಲ್ಲ
ಅದೇ ರ ಒಂದೊಂದ್ಸರಿ ರಾತ್ರಿ ಅಡ್ಗೆ ಏನು ಇಲ್ದ ಖುಷಿ ಅನ್ಸ ಇವತ್ತೇನು ಅಡ್ಗೆ ರಾತ್ರಿ ಇಲ್ಲ ಬ ಪೈವ
ಹಾ ಅವಾಗ ಮತ್ತ್ ಬೇರೆ ಮತ್ತೆ ಮನೆಗ್ ಏನಂದ್ರೂ ನಾನ್ ವೆಜ್ ತರದ ಇಲ್ಲ